ಹಾ ಹಲೋ ದೋಸ್ತ. ದೋಸ್ತ್.
ಏನೇನ ಆತ ದೋಸ್ತ್.
ಏನಿಲ್ಲಪ್ಪ ದೋಸ್ತ ನೀನೇ ಹೇಳಬೇಕು ದೋಸ್ತ.
ನಿ ನೀ ಆರಾಮ. ಹ.
ಆರಾಮದ್ದೀನಿ ದೋಸ್ತ ಆರಾಮ್ ಇದಿನಪ್ಪ. ಹ್ಮ.
ಹ್ಮ ಮತ್ತೆನ ನಡದದ. ಹಾ.
ಏನಿಲ್ಲಪ್ಪಾ. ಊಟ ಅದು.
ನಿಂದ.
ಹ್ಮ್ ಆಗಿದಪ್ಪ.
ಹ್ಮ್.
ಏನ್ ಮಾಡಕಂತಿ.
ಏನಲ್ಪಾ ಈಗ್ ಊಟ ಮಾಡಿ ಬಾ ಸುಮ್ಮ ಕುಂತೇವಿ.
ಹ್ಮ್.
ಹ್ಮ್.
ಏನ್ ಕೊಟ್ರ ಟತ್
ಊಟ ಚಪಾತಿ ಪಲ್ಯ ಅನ್ನ ಸಾಂಬಾರ ಮೆ ಸಿಗೆ
ಹ್ಮ್
ನೀವೇನ್ ಮಾಡ್ರಿ ಊಟ
ಹ್ಮ ರೊಟ್ಟಿ ರೋಟ್ಟಿ
ಹ್ಮ್
ಹ್ಮ್ ಕಾಳ ಪಲ್ಯ
ಹ್ಮ್
ಮ್ಮ ದಸ ಎಂತಕಪ್ಪಲಯಾ
ಹ್ಮ
ರೈಸ್ಸ ಸಾಂಬಾರಾ ಆಮೇಲೆ ಮಸಾಲ ಮಜ್ಗಿ ಆಮಲ ತಾಂಡ ತಾಂಡ
ಹ್ಮ
ಎಲ್ಲಿದ್ದಿ ಫೋನ್ ಇಲ್ಲ ಏನಿಲ್ಲ ನಾವೇ ಹಚ್ಬೇಕೇನು ಫೋನ್ ಅದು ಎಲ್ಲ
ಏ ಪ ಅಲ್ಲ ಕಾಲಜ ನು ಹ್ಮ ಎಲ್ಲದ
ಹಾ
ನೀ ಎಲ್ಲಿದೆ
ಹಾ ಇಲ್ಲಿ ವಿಜಾಪುರ
ವಿಜಾಪುರ
ಹ್ಮ್
ನಿರ್ಮಳ ಆತ್ತು
ದ
ಹ್ಮ್
ಕೋಚಿಂಗ್ ಬಂದ್ರೆ ಕಿಂಗ್ ಹು
ಎದ್ರ ಕೋಚಿಂಗ್ ಒಪ್ಪ ಈಗ
ಹ ಪಸಿ ಆತೀನಾ
ಹ್ಮ್
ಹ್ಮ್ ಷನ್ ತಡ ಕೊನ
ಹ್ಮ್ ಹ್ಮ್
ಹ್ಮ್
ಮತ್ತ ಂಗಪ್ಪ
ಅ ಪಿಸಿಿ ಆಕ್ಿಿವ ನೀ ಅಕೆ ಏನು ಪಿಸಿ ಇಲ್ಲ
ಎಾಮ್ ಎಲ್ಲ ಹೆಂಗ್ ನಡ್ಡದ ಪ್ರಿಪರೇಷನ್ ಅದು
ಚಲೋ ನಡ್ಡದ ಪ್ರಿಪ್ರೇಷನ್ ಸ್ಟಡಿ ಚಂದ ನಡ್ಡದ ಹ್ಮ್ ಹಾ ಎಲ್ಲಾ ನಮ್ ಕಡೆ ಹಂಗ ಅದ ಪರಿಸರ ಪರಿಸರದ ಹಂಗದ ನಮ್ ಕಡೆ
ನಮ್ ಕಡೆ ಎಲ್ಲಾ ಆಗ್ ಅಷ್ಟೆ ಚಲೋ ನಿಂಬಲ್ಲಿ
ಹ ಚಲೋ
ಹ್ಮ್
ಗಿಡ ಗಿಡ ಮರದ ಹೆಂಗ ಹೆಂಗ ಹ ಚಲವ ಇಲ್ಲ
ಅವಪ್ಪ ನಂಬಲ್ಲಿ ನೋಡು ಪೇರು ಗಿಡಾವ ನೀಲ್ಲ ಇದು ಜಾಮೂನ ಗಿಡವ ಮತ್ತು ಮಾವಿನ ಗಿಡವ ಮತ್ತು ಇದು ಸೀತಾಫುಲ್ ಗಿಡಾವ ಟೇಂಗಿನಿ ಕಿಡಾವ
ಹ್ಮ್
ಬೇವಿನ ಗಿಡ ಅದ ಮತ್ತು ಜಾಲಿ ಗಿಡ ಅದ ಅಶೋಕ್ದ್ ಗಿಡ ಅದ ಮತ್ತದು ದಾವ ಇನ ಬಾಳಾವ
ಮ ನಮ್ಮ
ಹಾ ನಿಂಬಲ್ಲಿ
ಹಪ ಸುಕ್ಕಾ ಬೇವಿನ ಹುನ್ಷಿನ
ಹ್ಮ್
ಹ್ಮ್ ಮತ್ತ ನೆರಳ ತಂಗಿನ ತೈಂಗೆಂದು ಪೇರ ಸೀತಾಪಲ ಹ್ಮ್ ಹಾ ಹಲ್ಸ ಚಿನಣ್ಣು
ಹ್ಮ್ ಹ್ಮ್
ಮತ್ತ ಕರಬೂಜ
ಹ್ಮ್
ಹದಾಮ
ಹ್ಮ್
ಹ್ಮ್
ಹ
ಬಳದಾವ್ ನಿಮ್ ಕಡೆ ಎಲ್ಲ ಚಲೋ ಆಶ್ಚರ್ಯವಲ್ಲ ಎಲ್ಲ
ಹ್ಮ್ ಚಲೋ ಅಪ್ಪ ಹ್ಮ್
ಹ್ಮ್ ಹ್ಮ್ ಹ್ಮ್
ಮತ್ತೆ ನಡದಪ್ಪಾ
ಮನಲ್ಲ ಮಳಿ ಎಲ್ಲ ನಿಕಣಿ ಮಳಿ ಗಳ ಯಂಗ
ಮಳಿ ಬರ್ಲಪ್ಪ ನಂಬಲ್ಲಿ ಈಗ ಒಂದ್ ವಾರ ಆಯ್ತು
ಹ್ಮ್
ಹ್ಮ್ ರೈತರು ಬಿತ್ಬೇಕಕ್ಂತ ಮಾಡ್ಯಾರ ಬಿತ್ತದಲದ ಒಂದಿಜ್ ಜನ ಬಿತ್ತಾರ ಮಳಿ ಬರ್ಲದ ಸುಂಕಂತಾರ
ಹ್ಮ್
ಹ್ಮ್ ನಿಂಬಲ್ಲಿ ಮಳೆದಲ್ಲ ಎಂಬ
ಮಳೆ ನಮ್ ಕಡೆ ಏನು ಇಲ್ಲ ಈ ವಾರ್ಷ ಮಳೆನೇ ಇಲ್ಲಂತ ಪ್ಪ ಹೇಳತಾರ
ಹ್ಮ್ ಹ್ಮ್
ಮಾಡಬ ಏನ ಸುದ್ದಿಿಯಪ್ಪಾ ಮುಂದ ಗೊತ್ತಾಗಲ್ಲ ಕದ
ಹ್ಮ್
ಹ್ಮ್ ಮಳೆ ಕಮ್ಮ ಆಯ್ತ ಅಂದ್ರ ರೈತರಿಗೆ ಬಾಳ್ ಕಷ್ಟ ಆತವಾ ಕಷ್ಟ ಕೂಡನು ಆಗ್ತದ ನಷ್ಟನು ಆತದ
ಅದ ಕರದ್ಬರು
ಹ್ಮ್ ನಾ ಎರ ಅಷ್ಟದೇ ರೈತರ್ದ ಕಷ್ಟ ನೋಡ್ರ ಯಾರು ಬರ್ಲ್ಲ ಮತ್ತ ಆದ್ರ ಸರ್ಕಾರ ಆದ್ರ ಬೆಳೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ
ಹ್ಮ್ ಯಾರ ಹ್ಮ ಅಂತ ಎಸ್ತಾರೆ ಎ ಇ ಎಡ್ ಸಲ ರೈತರು ಬಿಡದ ಬೆಳಗೋುದು
ಅಲ್ ನೋಡಿದಿಲ್ಲ ಒಮ್ಮ ಸುತ್ತುತ್ತಲ್ಲಿ ಮುದಳಬಲ್ಲಿ ಒಂದಂದು್ ಊರ ನವು ಕೊಡ್್ದಿಲ್ಲ ಬಾಗಕೋಡ್ ಜಿಲ್ಲಾ ಮುಜೋಳ ತಾಾಲೂಕ ಒಂದ್ ಊರದಾಗ ಹಬ್ಬಿನ್ ಡಾಕ್ಟರ್ನ ಸುಟ್ರ ನೋಡಿದಲ್ಲ
ಹಾ ನೋಡಿ ನಿಮ್ ಬಂದಿತ್ ನಿವ್ ಸ
ಅದ್ರ ಸರಿಂಗ ಹದ್ದಿಂದ ರೇಟ್ ಹೆಚ್ಚಿಗೆ ಮಾಡ್ಬೇಕಂತ ಮಾಡ್ಲಿಲ್ಲ ಅನು ಮೂರ್ನೂರ್ ರೂಪಿನ ಹೆಚ್ಚಿಗೆ ಮಾಡ್ಯಾರ
ಹ್ಮ್
ಹ್ಮ
ಅಂತೂ ಎಲ್ಲ ಜಲ್ದಿ ಮಾಡಲ್ಲ ಅವರು
ಹ್ಮ ಮತ್ತ ನ ಮಾಡಲ್ಲೋರು
ಹ್ಮ್
ಹ್ಮರ ಹ್ಮ್
ಮತ್ತೆಲ್ಲ ನೋಡಬೇಕಪ್ಪಾ
ಏನಿಲ್ಲಪ್ಪ
ಹ್ಮ್
ಹೊಕ್ ಹೊಲಕ್ ಹೋ ನಾಡಿದನೆ ಈಗ ಹೊಲ್ಲ ಎಲ್ಲಕಾಲಿ ಬಿಟ್ಟಿ ಪಾಲಿ ಬೆಟ್ಟ ಸಾಲಿ ಬಿಟ್ಟ ಹೊಲಕ್ ನಡದ ಹೊಲಕ್ ಹೋಗಣ ಬೆಳಿ ಇಲ್ಲ ಮಳಿ ಇಲ್ಲ ಏನಿಲ್ಲ
ಹ್ಮ್ ಅದೊಂದು
ಶಾಲಿ ಹೋದ್ರ ಶಾಲರ ಕೆ ಎನ್ತದ
ಬಾರ ನಡದ ಈಗೆ ಎಲ್ಲ
ಹಾ
ಹ್ಮ್ ಮತ್ತೇನ
ಹಾ
ಹಾ
ಬಾ ನ ಮಾಡದಾ
ಹ್ಮ್ ಹ್ಮ್
ಹ್ಮತ
ಹ್ಮ್
ಎಲ್ಲಕ್ಕ ಹೋಗ್ಬೇಕಂದ್ರ ಹದ್ದಾಗ ಬಡಲ್ ಬಾಳ ಮಳೆ ಇಲ್ಲ ಏನಿಲ್ಲ ಇವಾಗ ಗಿಡ ತಾಳ್ಕೊಂಡಿರ್ಬೇಕಂದ್ರೆ ಗಿಡ ಎಲ್ಲ ಒಣಗಾವ ಅದ್ರಾಗ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಅಲಗತದ ಬೈಕ್ ಬಾಳ ತೋಳಗತಾರ ಮಂದಿ
ಹ್ಮ್ ಅದು ಈಗೆಲ್ಲಾ ಗಾಡಿಗಳು ಜಿ ಎಸ್ ಟಿ ಕಮ್ಮಿ ಅದ ಗಾಡಿಗಳೆಲ್ಲಾ ಜಾಸ್ತಿ ಚಲೋ ಹೋಗ್ತಾರ
ಹ್ಮ್ ಮತ್ತೆ
ಒಂದೊಂದ್ ಮನೆಗೆ ಎಡ್ ದಡ್ ಮೂರ್ ಮೂರ್ ಗಾಡಿ
ಹ್ಮ್
ಎರಳ್ಳಗ ನೀ ಹೆಚ್ಚಗಲವತ್ತು ಒಸರದ ಗಾಡಿ ಮೊದ್ಲು ಬರ ಶೀಟೇಜ್ ಜಾಸ್ತಿ ಇರ್ತದು
ಹ್ಮ ಬತ ಇತ
ಎಲ್ಲ ಪರಿಸರ ಹಾನಿ ಮಾಡ್ಲೋಗ್ತಾರ ಮಂದಿ
ಹ್ಮ್
ಏನ್ ಹೇಳಕ್ಕೆ ಒಳ್ಳಲ್ಲ ಏನೆಲ್ಲ
ಕ್ಕೆ ತಟ
ಮುಂದು ದೊಡ್ಡ ಕ ಬೂತ ಬರರಿ ಆಕ್ಸಿಜನ್ ಸಿಗಲ್ಲ ಏನ್ ಸಿಗಲ್ಲ
ಹ್ಮ್ ಕಾರ್ಬನ್ ಡೈಆಕ್ಸೈಡ್ ಸವಾಲ್ ಮಾಡ ಆರೋಗ್ಯ ಕಡತ ಹಿಂಗ ಆಗ್ತಂದ್ರ ಹಂಗೈತಂದ್ರೆ ಆರೋಗ್ಯ ಕೆಡತದ ಅವ ವರ್ಷ
ಹ್ಮ್ ನೋಡದಿಲ್ಲ ಡೆಲ್ಲ ಹೆಂಗ ಆಐತ ಆಕ್ಸಿಜನ್ ಹೆಂಗ್ ಮಾರ್ಲ ಆತದ ಲಕಕ್ ಅಂತಣೆ ಬರ ಬರ್ತ ಪರಿಸರಿಸರಂಗೊಂಡ ರ
ಕರ್ನಾಟಕ ಕೋರ್ ಹಂಗೇನ ಮಾಡ್ಬೇಕ ಆಗ್ತೈ
ಏ ನೋಡಕ್ಕ ಈ ಎಲ್ಲಾ ಈಗಿನ ಜನಗಳ ಕೇಳಲ್ಲಗ್ಯಾರ
ಹ್ಮ್
ದೊಡ್ಡ ಹರಾಣ ಬದ
ಹ್ಮಲ್ಲಪ್ಪ ಎಲ್ಲ ನಾವ ಪ್ರಶ್ನೆ ಮಾಡ ಇದು ನಾನು ಒಂದು ಎಲೆಕ್ಟ್ರಿಕಲ್ ಕಾರ್ ತಗಬೇಕಲ್ಲಗತ್ತೇನಿ
ಹ್ಮ್ ಎಲೆಕ್ಟ್ರಿಕಲ್ ಕಾರ್ ನೋಡ ನಡೀತವೆ
ಹ್ಮ್ ವಾಯ ಮಲ್ಲಿನಾಗಲ್ಲ ಅಕ್ಕಡ ಪರಿಸರ ನಿ ಚ ಕೂಡ ಚಂದ ಇರ್ತದ ನಾ ತೆರಗಾಡದು ಆತದ ಹ್ಮ ಎಾವ ಚಲೋ ದಯಳೋ
ಹ್ಮ ಟಾಟಾ ಕಾರರು ಬರ್ತಿಲ್ಲ ಟಾಟಾ ಇದು ಟಾಟಾ ಕರು ಚಲೋನು ಹ್ಮ್ ಟಾಟಾದ ಕಾರರು ಈವಿ
ಇವಿ
ಹ್ಮ್ ಇವಿ ಅಂದ್ರೆ ಎಲೆಕ್ಟ್ರಕ್
ಹ್ಮ ಹ್ಮ ಅ ನೀ ಶಟ್ಟದಾದರದು
ಅಂದ್ರ ಪ್ರೈಸ್ ಆದ ಹದಿಮೂರರಿಂತ ಹದಿನಕು ಲಕ್ಷ
ಹ್ಮ್ ಸವಾಮವ
ಹ್ಮ ಹ್ಮ್ ಕಾಂತನ ಕೊಡ್ತಾರ ಹ್ಮ್
ಚ ಕ ಎಟ್ ಕಟ್ಟ ಹೋಗ ನ ಮ ತೊಳತಿ ಅಂದ್ರ
ಅದ ಅಲ್ಲಿ ಕಂಪ್ನಿ ದವ್ರ ಕೇಬೇಕಕ್ ಆತಪ ನೀ ಫಸ್ಗೆ ಎಷ್ಟ್ ಲಕ್ಷ ಕೊಡ್ತಿ ಅದ್ರ ಮೇಲೆ ಡಿಪೆಂಡ್ ಆತ
ಹ್ಮ್ ಬ ನಾಗ
ಹಾ
ತಗೋಬೇಕಂತ ಪ್ಲ್ಯಾನ್ ನಡವಾ ಏನತು ಏನು
ಹ್ಮ್ ಹ್ಮ್
ಹ್ಮ್ ದೋಸ್ತ ಆರಾಮ್ ಅದಿ ಅಲ್ಲ
ಹ್ಮ್ ಆರಾಮ
ಊಟ ಗಿಟಾ
ಹಾ
ಊಟ ಅದು ಎಲ್ಲ ಮಾಡಿದೇಲ್ಲ
ಮಾಡಿವ್ಪಾ
ಮತ್ ಹಚ್ತೀನಿ ತೋ ಯವಾಗನ
ಹಾ